ಹಲೋ.
ಹು ನ್ರ.
ಹಾ ಅಕ್ಕ ಬಿಸಿ ಇದ್ರಾ.
ಇಲ್ಲಪ್ಪ ನಾನ ಈ ಟೈಮ್ಲಿ ಏನ್ ಬ್ಯುಸಿ ಇರುತ್ತೆ.
ಪಾಪು ಅಕ್ಕ.
ಟಾಪು ಸಧ್ಯಕ್ ಮಲ್ಕೊಂಡಿದ್ದ್ ಹೀಗೆ ಮಲ್ಕೊಂಡಿದ್ದೆ.
ಹೌದ?
ಹ್ಞ ನಾನು ಮಧ್ಯಾಹ್ನ ಮಲಗಲ್ಲ.
ಹ್ಮ್ ಹ್ಮ್ ಹ್ಮ್
ಸಂಜೆ ಒಂದು ಫೈವ್ ತರ್ಟಿ ಸಿಕ್ಸ್ಗೆ ಆ ಟೈಮಲ್ಲಿ ಮಲ್ಕೊಂತಾನೆ ಈಗ ಲೇಟಾಗಿ ಮಲ್ಕೊಳ್ಳೋದು. ನನ್ಗೂ ಹೆಂಗೋ ಕೆಲಸ ಲೆವೆನ್ ಓ ಕ್ಲಾಕ್ ಅಲ್ವಾ ಸೊ ನಾನು ಆ ರಾಮಾಗ ಎದ್ದಿ ರೆಡಿಯಾಗೋಗ್ತೀನಿ. ಬಟ್ ಅದೇ ಟೈಮಿಂಗ್ಸೇ ಪ್ರಾಬ್ಲಂ. ಬೆಲಗ್ಗೆ ಎಂಟಿಂದ ಲೆವೆನ್ ಟು ಏ ನೈಟ್ ಏಯ್ಟು. ಏಸನ್
ಕಾ ಕ್ಕ
ಹ್ಞೂ ಮತ್ತೆ ಈ ಸ್ಯಾಟರ್ಡೆ ಸಂಡೇ ಬಂದರೆ ನೆನ್ನೆ ನಿನ್ನೆ ನೈನ್ ಓ ಕ್ಲಾಕ್ ಬಂದಿದ್ದೀನಿ ನಾನು ಅಷ್ಟೊಂದು ಜನ ಇದ್ದರು.
ಹ್ಮ ಹಾ ಹಾ
ಈ ಮಕ್ಳು ಬಟ್ಟೆ ತಗೊಂತಾರಲ್ವಾ ಎಕ್ಸ್ಚೇಂಜು ಇರಲ್ಲ. ಜಾಸ್ತಿ ಆಫರ್ಸ್ ಅಲ್ಲ್ ತಗೊಂತಾರಲ್ವಾ ಎಕ್ಸ್ಚೇಂಜ್ ಇರಲ್ಲ. ಅದಕ್ಕಂತ ಅವರು ನಿಧಾನಾಗಿ ಒಂದೊಂದು ಹಾಕಿ ಟ್ರೈಲ್ ಮಾಡಿ
ಹಾ
ಹ್ಮ್ ಅದರಲ್ಲಿ ದೊಡ್ಡ ಸೈಜ್ ಕೊಡಿ ಇದ್ರಲ್ಲಿ ಚಿಕ್ಕ ಸೈಜ್ ಕೊಡಿ ಅಂತ ಕೇಲಬಿಟ್ಟು ತಗೊಂತಾರೆ.
ಹ ಹ್ ಹ್ಮ್ ಹ್ಮ್
ಅದೇ ಸ್ವಲ್ಪ ಇರಿಟೇಷನ್.
ಹೌದು ಅದು ನಾವು ಮಾಡ್ ಇವಾಗ ನಮ್ಗ್ ಗೊತ್ತಾಗೋದಿಲ್ಲ ಒಬ್ರು ಎಕ್ಸ್ಪೀರಿಯನ್ಸ್ ಈ ತರ ಆಗ ತ್ತೆ ಅಂತ ಹೇಳಿದಾಗೆನೆ ಅದು ನಮ್ಗೂ ಹೌದು ಅಲ್ವಾ ಪಾಪ ಅಂತ ಅನ್ಸದು.
ಹ್ಮ್ ಅದು ನಾವು ಈಗ ಬೇರೆ ಅಂಗಡಿಕ ಹೋಗಿದ್ರೆ ಅಲ್ಲೂ ಆ ಥರನೇನೆ. ಟ್ರಯಲ್ ಮಾಡಿದೆೇ ತೊಗೋಬೇಕು ಯಕಂತರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತಲ್ವಾ ನಮ್ಗೂನು.
ಹೌದಕ್ಕ ಹೌದು.
ಹ್ಮ್ ಅಲ್ಲೇ ಒಂದು ಕಸ್ಟಮರ್ ನಾವು ತೋಸ್ತೀವಂತೆ ಫೋಲ್ಡಿಂಗ್ ಮಾಡ್ತಾ ಇರ್ಬೇಕ ಬಟ್ಟೆ ನೀಟಾಗಿ ಕಾನಬೇಕಂತೆ. ಅಂದ್ರೆ. ಅದಕ್ಕೆ ಅವ್ರು ಬಂದು ಕಸ್ಟಮರ್ಸ್ ಹೆಂಗಂಗ ಅಂದ್ರೆ ಅವರು ಓಪನ್ ಮಾಡ್ತಾರೆ ಒಬ್ಬೊಬ್ರು. ಇರಿ ಮೇಡಂ ನಾವು ಸೈಜ್ ಕೊಡ್ತಿವ ಅಂದ್ರ ಯಾಕೆ ನಮ್ಕ್ ನೋಡ್ಕೊಲಕ್ ಬರಲ್ವಾ ನಿಮ್ದ ಹೆಲ್ಪ್ ಬೇಕೇಬ ಹೆ ಬೇಕಾ ನಮ್ಗೆ.
ಈ ತರ ಎಲ್ಲಾ ಮಾತಾಡ್ತಾರ ಅಕ್ಕ.
ಹ್ಞೂ ಈಗ ನಿನ್ನೆ ಒಂದು ಕಸ್ಟಮರ್ ಬಂದರು.
ಹಾ
ಅವ್ರ ಪಾಪುಗೆ ತ್ರೀ ಇಯರ್ಸ್ ಅಂತೆ.
ಹಾಕ್ಕ
ಬಟ್ ನಿನಗ್ ಗೊತ್ತಾ ಆ ಪಾಪುಗೆ ಏ ಏಜ್ ತೊಗೊಂಡಿರೋದು ಬಟ್ಟೆ ಎಲ್ಲ. ಎಯ್ಟಟ್ ಟು ನೈನ್ ಇಯರ್ಸ್ಗೆ.
ಹಾ
ಅಲ್ಲಿ ಸೈಜ್ ಮೇಲೆ ಡಿಫ್ರೆ ಇರಲ್ಲ ಅಲ್ಲಿ ಟಿದ್ದು ಡೇಟ್ ಐ ಮೀನ್ ತ್ರೀ ಟೂ ಫೋರು ಹಾಂ ಟೂ ಟೂ ತ್ರೀ ಹ್ಞು. ಆ ಟೈಪಲ್ಲಿ ಅದರಲ್ಲಿ ಅವ್ರು ತೊಗೊಂಡಿರೋದು ಆ ತ್ರೀ ಇರ್ಸ್ ಮಗುಗೆ ಎಯ್ಟ್ ಟು ನೈನ್ ಇಯರ್ಸ್ ಬಟ್ಟೆ. ಅದು ಪ್ರತಿಯೊಂದು ಅವರು ಆಕಾಗ ಸ್ವಲ್ಪ ಫ್ಯಾಟ್ ಇದಾರೆ. ತುಂಬಾ ಅವ್ರು ಕೆಳಗಡೆ ಕೂತ್ಕೊಂಡವ್ರೆ ಅವರು ನನಗೆ ನಮ್ಮ್ ಮಗಳಿಗೆ ಆಡು ಬಟ್ಟೆ ಹಾಕಿ. ಈ ಶಾರ್ಟ್ ಬಿಚ್ಚಿ ಈ ಶಾರ್ಟ್ ಹಾಕಿ ಆ ಟಾಪ್ ಬಿಚ್ಬಿಟ್ಟು ಆ ಟಾಪ್ ಹಾಕಿ.
ಅವ್ರ ಮಕ್ಳಿಗ್ ನೀವು ಹಾಕ್ಬೇಕಾ ಬಟ್ಟೆಗಳನ್ನ.
ಒಬ್ಬೊಬ್ಬ್ರ ಹಂಗ್ ಬರ್ತಾರೆ ಏನೋ ಕಾಸ್ ಹ್ಞೂ ಏನು ಕಾಸ್ ಕೊಡ್ತಾ ಇಲ್ವಾ ನಾವು. ತಗೊಳಕ್ಕೆ ಅಲ್ವಾ ಬಂದಿರೋದು ನಾವು ಮಾಡ್ಬೇಕು ನೀವು ಅಂತ. ಅವ್ರು ಬಂದಿರೋದು ನೀನು ನಂಬ್ತಿಯೋ ಇಲ್ಲವೋ ಅವ್ರು ಬಂದಿರೋ ಸಿಕ್ಸ್ ತರ್ಟಗೇನೊ ಅವ್ರು. ಹೋಗಿರೋದು ಅವರಿಂದಾನೇ ನನಗೆ ಲೇಟ ಆಗಿದೆ ಆಲ್ಮೋಸ್ಟು. ಅವರು ಹೋಗಿರೋದು ಎಷ್ಟು ಏಟ್ ಫಾಟ್ ಟಿ ಏಯ್ಟ್ ಫಾರ್ಟಿಗೆ ಹೋಗಿರೋದು ಅವ್ರದ್ದು ಬಿಲ್ ಎಲ್ಲ ಕಂಪ್ಲೀಟ್ ಆಗಿ.
ನೀವು ಹೇಳ್ಬೇಕು ಅಲ್ವಕ ನಮ್ದು ಕೆಲ್ಸ ತೋರ್ಸೋದ್ ಮಾತ್ರ ಬಟ್ ಬಟ್ಟೆ ಹಾಕೋದ್ ನಿಮ್ ನೀವೆಲ್ಲಾ ಮಾಡ್ಕೋಬೇಕು ಅಂತ ಇವ್ರ ಎಲ್ಲ ಏನೋ
ಅವ್ರು ತಗೊಂಡಿದ್ದ್ ನನ್ನ ಬ್ರ್ಯಾಂಡ್ ಅಲ್ವಾ ಈಗ ನಾನು ಹೇಳಿದ್ರೂ ಯೂಸ್ ಇಲ್ಲ. ನಿನ್ನ ಬ್ರ್ಯಾಂಡ್ ಸೇಲ್ ಮಾಡ್ಬೇಕಂದ್ರೆ ನೀನು ಮಾಡ್ಲೇಬೇಕು ಅವರು ಏನು ಹೇಳ್ತಾರೆ ಅದು ಮಾಡ್ಬೇಕು ಅದ್ ಕೊಡಬೇಕು.
ಹೌದಾ
ಅವ್ರು ಹೇಳ ಅವ್ರು ಹೇಳ್ದಂಗೆ ನೀನು ಕೇಳ್ಬೇಕು ಅಷ್ಟೇ ನಿನಗೆ ಬೇರೆ ಆಪ್ಷನ್ ಇಲ್ಲ. ನಾನು ನಿನ್ನೆ ಮನೆಗ್ ಬರೋಷ್ಟಿಗೆ ನೈನು ನೈನ್ ಫಿಫ್ಟೀನೊ ಏನೋ ಆ ಗಿದೆ ಅಷ್ಟೊಂದು ಲೇಟ್ ಆಗೋಯ್ತು ನಿನ್ನೆ.
ಅಯ್ಯೋ ನಿನ್ಗ ನಾವ ಅಮ್ಮಕ್ಕೂ ಆ ಬಟ್ಟೆ ತೋರ್ಸ್ದ್ರು ಯಾಕಪ್ಪ ತೋರಿಸ್ತಾ ಇದೀನಿ ಬ ಟ್ಟೆ ಅಂತ ನನಗೇನೆ ಫಸ್ಟ್ ಟೈಮ್ ನನ್ನ ಜಾಬ್ ಮೇಲೆ ನನಗ ಕೋಪ ಬಂದಿದೆ ಅಷ್ಟೊಂದು ಕೋಪ.
ಓದಿರ್ತಾರೆ ಅಕ್ಕ ಓದಿದ್ದು ಇಷ್ಟೆಲ್ಲಾ ಕೊಬ್ಬು ತೋರ್ಸ್ಬಾಡ್ದು.
ಅಯ್ಯ ಆ ಮಕ್ಳು ಬೇರೆ ಸುಮ್ಮ್ನೆ ಏನಾದ್ರು ಇದ್ದಾರಾ? ಅಟ್ಲೀಸ್ಟ್ ಅವ್ರಮ್ಮ ಆದರೂ ಹೇಳ್ಬೇಕು ತಾನೆ ಈ ಬಟ್ಟೆ ಟ್ರೈಲ್ ಮಾಡ್ತಾಯ್ದ್ ಅಂದ್ರಾಗೆ ಇರು ಮಗ ನಿಲ್ತ್ಕೊ ಟ್ರೈ ಮಾಡು ಬಟ್ಟೆ ಫಸ್ಟು. ಅವ್ರಿಗ ಟೈಮ್ ಆಗ್ತಾ ಇದೆ ಅಂತ ಆ ಪಾಪ ಹಂಗೆ ಓಡಾಡುತ್ ಇನ್ನೊಂದು ಪಾಪ ಹಿಂಗೊ ಇನ್ನೊಂದ್ ಸೖಡಿಗೋಡಾಡುತ್ತೆ ನಾನು ಅವರ್ ಹಿಂದೆ ಬಟ್ಟ್ ಇಟ್ ಟ್ಕೊಂಡು ಓಡಾಡಿದ್ದೀನಿ ನನ್ನ ಮಗಗೂ ನಾನು ಎಷ್ಟು ಅಷ್ಟು ಕಷ್ಟಪಟ್ಟಿಲ್ಲ ಬಟ್ಟೆ ಹಾಕಕ್ಕೆ.
ಅವ್ರ ಅಪ್ಪ ಅಮ್ಮಗೆನೆ ಅದು ಹೆಂಗೆ ಬಿಹೇವ್ ಮಾಡ್ಬೇಕ್ ಅನ್ನೋದು ಗೊತ್ತಿಲ್ಲ ಅಂದ್ರೆ ಅವ್ರ ಮಕ್ಳ್ ಏನ್ ಕಲಿತಾರೆ ಅಕ್ಕ ಮ್ಮತ್.
ಅದಯ್ಯೋ ನನ್ಗೆ ನಿನ್ನೆ ಸಖತ್ ಕೋಪ ಬಂತು. ಅಟ್ಲೀಸ್ಟ್ ಈಗ ನಮ್ ನಾವು ನಿಂತ್ಕೊಂಡಿರ್ತೀವಿ ಅದು ಅವ್ರಿಗೂ ಗೊತ್ತಾಗುತ್ತಲ್ವಾ. ಇದು ಈತರ ಸ್ಟೋರ್ಸಲೆಲ್ಲ ನಿಲ್ತ್ಕೊಂಡಿರಬೇಕು ಅಂತ.
ಹೌದು
ಆ ನಮ್ ನಮ್ಮ ಟೆನ್ಷನ್ಸು ನಮಗೂ ಫ್ಯಾಮ್ಲಿ ಇರುತ್ತೆ ಅವ್ರಿಗೂ ಬೇರೆ ಕೆಲಸ ಇರುತ್ತೆ ಹೋಗ್ಬೇಕು ಅಂತ ಆತರ ಯಾಕ್ ಯೋಚನೆ ಮಾಡಲ್ಲ ಅಂತ.
ಮತ್ತೆ ನೀವು ಎಲ್ಲಾ ದಿನ ನೀವು ಆ ಹ ಸ್ಟೋರಲ್ಲೇನೆ ನೀವಿದ್ರೆ ಮತ್ ನಿಮ್ ಮಗುನ್ ಯಾರ್ ನೋಡ್ಕೋತಾರೆ ಅಕ್ಕ.
ಈಗ ನಮ್ಮಮ್ಮ ಅವ್ರು ನೋಡ್ಕೊತಾವ್ರೆ. ಅವರ್ನ ಅಮ್ಮನ್ ಮನೇಲಿ ಬಿಟ್ಟಿ ನಾನು ಕೆಲ್ಸಕ್ಕೆ ಹೋಗ್ತಾಯ್ದೀನಿ.
ಹೌದಾ ಆದ್ರೂ ನಿಮ್ಗೂ ಮಿಸ್ಸಿಂಗ್ ಅಂತ ಫೀಲ್ ಆಗುತ್ತೆ ಅಲ್ವಾಕ್ಕ.
ನಾನು ಫಸ್ಟ್ ಸ್ಮಾರ್ಟ್ ಪಾಯಿಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದು ಫೈವ್ ಟು ಟು ತರ್ಟಿ ತ್ರೀ ಓ ಕ್ಲಾಕ್ ಅಂದ್ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಮನೆಗೆ ಬರ್ತಾ ಇದೆ.
ಹಾಂ ಹಾಂ ಹಾಂ
ಈಗ ಅದು ಸ್ವಲ್ಪ ದೂರ ಆಗಿದೆ ಅಂತ
ಇಂದನ
ಹಾಂ ಬೆಳಿಗ್ಗೆ ಫೈವಿಂದ. ಬಟ್ ಟೈಮ್ ಗೊತ್ತಾಗ್ತಾ ಇರಲಿಲ್ಲ ಯಾಕಂದ್ರೆ ತರಕಾರಿ ಎಲ್ಲ ಬರುತ್ತಲ್ವಾ ಸೊ ಅದು ಜೋಡಿಸೋದು ಅದರಲ್ಲಿ ಒಂದು ಲೆವೆನ್ ಟು ಟ್ವೆಲ್ವ್ ಆರಾಮಾಗಿ ಹೋಗ್ತಾ ಇತ್ತು ಆಮೇಲೆ ಸ್ವಲ್ಪ ಕಷ್ಟ ಟ ಊಟ ಆದ್ಮೇಲೇನೆ ಅಯ್ಯೋ ಟೈಮೇ ಹೋಗೋದೇ ಇಲ್ಲ ಒಂಥರ ಟಾರ್ಚರು ಅದೇ ಟಾರ್ಚರು ಅನ್ಕೊಂಡಿದ್ದಿದ್ರೆ ನಾವು ಇದು ಅದಕ್ಕೆ ಮಿಂಚು ಟಾರ್ಚರ್ ಇದೆ
ಹೌದ ಹೌದು ನಿಜ ನಿಜ
ಹ್ಮ್ ಅಷ್ಟೊಂದು ಟಾರ್ಚರ್ ಇದೆ ಅಂದ್ರೆ ಅಲ್ಲಿ ಸೇಲ್ಸ್ ಬಗ್ಗೆ ಏನು ಕೇಳ್ತಾ ಇರ್ಲಿಲ್ಲ ಇಲ್ಲಿ ಸೇಲ್ಸ್ ಬಗ್ ಬೇರೆ ಆನ್ಸರ್ ಕೊಡಬೇಕು ಅದು ನಮ್ಮ ಬ್ರ್ಯಾಂಡ್ ಅವ್ರಿಗೆ ಕೊಡ್ಬೇಕು ನಾನು ಸೇಲ್ಸ್ ರಿಪೋರ್ಟು ಎಲ್ಲ ಕಳಿಸಬೇಕು ಈ ದಿನ ಹಿಂಗ ಆಗಿದೆ ಇಷ್ಟು ಕಸ್ಟಮರ್ಸ್ ಬಂದ್ರು ಇಷ್ಟು ಸೇಲ್ ಮಾಡಿದ ಇನಿ ಅದು
ಜಾಸ್ತಿ ತಲೆನೋವು ಅಲ್ವಾ ಅಕ್ಕ ಇವೆಲ್ಲ
ಅಯ್ಯೋ ಆ ಸ್ಮಾರ್ಟ್ ಪಾಯಿಂಟ್ ಅಲ್ಲೇ ಅಷ್ಟು ಇರಲಿಲ್ಲ ನನಗೆ ತಲೆನೋವು
ಹ್ಮ್ ಹ್ಮ್
ಬಟ್ ಏನು ಮಾಡೋದು ಟೈಮ್
ಹೌದು
ಚೇಂಜ್ ಮಾಡ್ಬೇಕಾಯ್ತು ಚೇಂಜ್ ಮಾಡ್ಬಿಟ್ಟೆ
ನೋ ನೋಡಿಯ ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ನಾನಾ ನಾಲ್ಕು ಕಂಪ್ನಿ ಚೇಂಜ್ ಮಾಡಿದಿನಿ
ಹಾ ಪರವಾಗಿಲ್ಲ ನಾಲ್ಕು ಕಂಪನಿ ಅಲ್ಲಿ ನಾನು ಎರಡೇ ಕಂಪ್ನಿಗೆ ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದೀನಿ ಅಯ್ಯೋ
ಅಂದ್ರೆ ನೀವ್ ಎಷ್ಟು ವರ್ಷದಿಂದ ಮಾಡ್ತಿದಿರ ಅಕ್ಕ
ನಾನ ಎಲ್ಲ ನನಗೆ ಮದುವೆ ಆಗಿ ಫೋರ್ ಇಯರ್ಸ್ ಆಯಿತು ಈಗ ರೀಸೆಂಟ್ ಗೆ ನನ್ ಕೆಲಸಕ್ಕೆ ಹೋಗ್ತಾ ಇರೋದು
ಎಷ್ಟು ವರ್ಷ ಆಯ್ತತ ಅಕ್ಕ ಹೋಗ್ತಾ
ಟೂ ಇಯರ್ಸ್ ಲಾಸ್ಟ್ ಇಯರ್ ಎಲ್ಲ ಲಾಸ್ಟ್ ರಿಗೆ ಜಾಯನ್ ಆದೆ ಆ ಟೂ ಇಯರ್ಸ್ ಸ್ಮಾರ್ಟ್ ಫೋಂಟಲ್ಲಿ ಮಾಡಿದೆ ಈಗ ಇಲ್ಲಿ ಬಂದಿರೋದು
ನನ್ಗೆ ಮೂರ್ ಮೂರವರೆ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಕ್ಕ ಹ್ಮ್
ಹಾ ನೀನೇನ್ ಕೆಲಸ ಮಾಡೋದು
ನಾನು ಇವಾಗ ಆಹ ಅಂದ್ರೆ ನಾನು ಸೇಲ್ಸ ಅಲ್ಲಿ ಅಕ್ಕ ಇರೋದು ಹಂಗಾಗಿ ನೀವ ಹೇಳೋದು ಅರ್ಥ ಆಗ್ತಿದೆ ನನಗೆ
ಓಹ ಹಂಗಗೆ ಅರ್ಥ ಆಗುತ್ತೆ ಬಿೇಡು
ಹಹ ಅಂದ್ರೆ ಇವಾಗ ನಾನ್ ಸ್ವಲ್ಪ ಸೋಷಲ್ ಮೀಡಿಯಾ ಇದೆ ಅಲ್ವ ಅಕ್ಕಾ ಅದನ್ನ ಹ್ಯಾಂಡಲ್ ಮಾಡ್ತೀನಿ ಇವಾಗ ಅದನ್ನ
ಓಕೆ
ಅಂದರೆ ಒಂಥರ ಮಾ ಅ ಒಂಥರ ಮ್ಯಾನೇಜರ್ ಪೊಸಿಷನ್ ತರಕ
ಓ ಪರವಾಗಿಲ್ಲ ಬಿಡು ಅಯ್ಯೋ ಮ್ಯಾನೇಜರ್ಗೆ ನಮ್ಗಿಂತನೂ ಜಾಸ್ತಿ ತಲೆನೋವು ಇರುತ್ತೆ ಅಯ್ಯೋ
ಅಂದ್ರೆ ಮ್ಯಾನೇಜರ್ ಅಂದ್ರೆ ಮ್ಯಾನೇಜರ್ ಅಲ್ಲ ಅಕ್ಕ ಸೇಲ್ಸ್ ಇಂದನೆ ಸ್ವಲ್ಪ ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ ಬರ್ತಾರಲ್ವಾ ಹಾ ಆತರ
ಈಗ ನಮ್ಮ ಮ್ಯಾನೇಜ್ ಬೆಳಿಗ್ಗೆ ಬಂದ ತಕ್ಷಣ ಓಡಿಯೋ ಡೈಲಾಗ್ ನಿಮ್ಮಿಂದ ನನಗೆ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕಾಲ್ ಬಂದಿದೆ ನಿಮ್ಮಿಂದ ನಾನು ಉಗಿಸ್ಕೊ ಹಾ ನಾನು ಮುಗಿಸ್ಕೋಬೇಕು ಸೇಲ್ ಮಾಡ್ರಮ್ಮ ದಯವಿಟ್ಟು ಸೇಲ್ ಮಾಡ್ರಿ.
ಹ ಹ್ಮ ಹ್ಮ
ನಮ್ಮ ದಿನ ಅದೇ ಡೈಲಾಗ್ ಬಂದಿದ ತಕ್ಷಣ ಈಗ ಒಂದ್ ದಿನಕ್ಕೆ ನಾರ್ಮಲ್ ಫ್ರೈಡೇ ಸಾಟರ್ಡೆ ಸಂಡೇ ಅಂದರೆ ಎಯ್ಟಿ ತೌಸಂಡ್ ಕೊಡ್ತಾರೆ ಟಾರ್ಗೆಟು.
ಹಾ ಹಾ
ನಾರ್ಮಲ್ ವೀಕ್ ಡೇಸಲ್ಲಿ ಫಾರ್ಟಿ ತೌಸಂಡ್ ಫಾರ್ಟಿ ಟೂ ತೌಸಂಡ್
ನೀವು ಸ್ಯಾಟರ್ಡೆ ಸಂಡೇನೂ ಹೋಗ್ಬೇಕಾ ಅಕ್ಕಾ ಆಫೀಸ್ಗೆ.
ಹು ನಾನು ಸ್ಯಾಟರ್ಡೆ ಸಂಡೇ ಕಂಪಲ್ಸರಿ ಹೋಗ್ಬೇಕು ವೀಕಲ್ಲಿ ವೀಕ್ ಆಫ್ ಕೊಡ್ತಾರೆ. ಯಾವುದಗೋ
ನೀವ್ ಯಾವಾಗ ಬೇಕೋ ಅವಾಗ ತಗೋಬೇಕು.
ಹಾ ಹಹ ಅವರೇ ಕೊಡ್ತಾರೆ ಅವ್ರು ಕೊಟ್ಟಾಗ ನಾವು ತೊಗೋಬೇಕು.
ಹ ಇವಗ ದೊಡ್ಡದ ತಲೆ ನೋವ್ ಆಯ್ತಲ್ಲಾಕ್ಕ ಹೆಂಗ ಮಾಡ್ತಿದೀರಾ ಇಲ್ಲಿ
ಅ ನಮ್ ಮನೇಜರ್ ಕೇಳಿದೆ. ಸರ್ ಆದಷ್ಟು ಶುಕ್ರವಾರ ಆ ತರ ಕೊಡಿ ಅಂತ ನಾನ ಕೊಟ್ಟಾಗ ತಗೊಲಿ ಇಲ್ಲ ಅಂದ್ರೆ ಕೆಲ್ಸಕ್ಕೆ ಬನ್ನಿ ನನ್ಗೇನು ಇಲ್ಲ.
ಈ ಕೊಬ್ಬಿಂದ ಮಾತಿಗ ಏನ್ ಕಡಿಮೆ ಇರಲ್ಲಕ್ಕ ಅವ್ರಿಗೆಲ್ಲ ಬಿಟ್ಟೋಗಲ್ಲ ಅಂತ ಒಂದು ಭರವಸೆ ಇರತ್ತೆ ಅವ್ರಿಗೂ ಅದುಕು ಹೆಂಗ್ ಬೇಕಂಗ ಮಾತಾಡ್ತಾರ
ಅವರು ಇಷ್ಟ ಹಂಗೆ
ಹಾ
ಹ್ಞೂ ನಾವೇನಾದರೂ ಲಂಚ್ ಬ್ರೇಕ್ ಒನ್ ಅವರ್ ಇರುತ್ತೆ ಐ ಮೀನ್ ಫಾರ್ಟಿ ಫೈವ್ ಮಿನಿಟ್ಸ್ ಲಂಚ್ ಬ್ರೇಕ್ ಟೀ ಬ್ರೇಕ್ ಅಂತ ಫಿಫ್ಟಿನ್ ಮಿನಿಟ್ಸ್ ಇದೆ ಟಿ ಬರೆ ಬೇರಕೂ ಬೇಡ ಏನು ಬರೋಬೇಕು ಬೇಡ ಯಾಕಂದರೆೆ ಈಗ ನಾವು ಕೈ ತೊಲ್ಕೊಂಡು ಹೋಗಿ ಕೂತ್ಕೋಷ್ಟಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಮತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಎಲ್ಲಿ ಅಲ್ಲೇ ತಿನ್ನೋದು ಊಟ ತಿನ್ನೋದ್ರಲ್ಲೇ ಒಂದು ಹಾಫ್ ಆನ್ ಅವರು ಫ್ರೀಯಾಗಿ ಕುತ್ ನಮ ಟೈಮ್ ಸಾಕಗ್ತಾ ಇಲ್ಲ ಇಲ್ಲಂದ್ರ ನಮ್ಗೆ ಟೀ ಬ್ರೇಕ್ ಬೇಡ ಏನು ಬೇಡ ನಮ್ಗೆ ಒನ್ ಅವರ್ ಊಟ ಬ್ರೇಕ ಕೊಡಿ ನಮ್ಗೆ ಟೀ ಬ್ರೇಕ್ ಬೇಡ ಅಂತ ಹೇಳಿದಕ್ಕೆ ಟೀ ಬ್ರೇಕ್ ಕೊ ಟ್ರಿ ಬ ಹಾಂ ಓಕೆ ಓಕೆ